ಆಹ ಹೇಳ
ಏನ್ ಮಾಡ್ತಾದ್ದೀರಾ
ಏನಿಲ್ಲ ಸುಮ್ಮ್ನೆ ಹಾಗೆ ಕೂತಿ
ಹೌದು
ಹ ನೀವ ಏನ್ ಮಾಡ್ತಾ ಇದ್ದೀರಾ
ನಾವು ಏನಿಲ್ಲ ಇವಾಗ ಕೆಲಸ ಆಯಿತು ನಮ್ಮದು ಬಟ್ಟೆ ಎಲ್ಲಾ ತೊಳೆದ್ವಿ
ಹ
ಹೊರಗೆಲ್ಲ ಜೋರಾಗಿ ಗಾಳಿ ಬೀಸ್ತಾ ಇದೆ
ಹ್ಮ
ಸುಮನೆ ಮನ್ನಲ್ಲಾ ಅಂದ್ರೆ ಟಿವ ವಿ ನೋಡ್ತಾ ಅವರು ಏನೋ ಎಣಿಕೆ ಆಕ್ತಾರಲ್ಲ
ಹಾ ಹಾ ಹಾ
ಆತರ ಮಾಡ್ತಾ ಇದ್ದಾರೆ ಅಕ್ಕಂದೀರು
ಹ ಕಾಲೇಜ್ಗ ಹೋಗಿಲ್ವಾ
ಇಲ್ಲ ಇಲ್ಲ ಕಾಲೇಜ ಇನ್ನೂ ಒಂದು ವಾರ ಲೇಟು
ಹ್ಮ ಎಷ್ಟು ಅಡ್ಮಿಷನ್ ಫೀಸ್
ಗಲಜಲ್ಲ.
ಹಾ.
ಏಳು ಸಾವಿರದ ಐನೂರು..
ಹ ನಿಮ್ದೆ ಕಮ್ಮಿ..
ನಿಮ್ಮ ಕಾಲೇಜಲ್ಲ ಎಷ್ಟು
ನಮ್ದು ಎಂಟೂವರೆ ಸಾವಿರ
ಎಂಟೂವರೆ ಸಾವಿರಾನ
ಹ್ಮ
ಜಾಸ್ತ ಆಯ್ತು
ಹಾ
ಬೇರೆ ಬೇರೆ ಕಾಲೇಜಲ್ಲೂ ಇದೆ ಜಾಸ್ತಿಯಾಗಿ ನಮ ಕಾಲೇಜ್ ಅ ಏಳುವರೆ ಹ್ಮ್
ಮತ್ತೆ ಎಕ್ಸಾಮ್ ಫೀಸ್ ಕಟ್ಬೇಕು
ಎಕ್ಸಾಮ್ ಫೀಸ್ ಎಷ್ಟು ಕಟ್ತೀರಾ..
ಎಕ್ಸಾಮ್ ಫೀಸ್ ಒಂದೂವರೆ ಸಾವಿರ..
ಅಂದ್ರೆ ಚಲೋ ನಿಮ್ದು.. ಕಡಿಮೆ ಆಯತಲ್ಲ ನಮ್ಮದು ಹದಿನಾಲ್ಕು ನೂರ ಐವತ್ತು.
ಹ ಮತ್ತೆ ನಮ್ದು ಒಂದುವರಿ ಸಾವಿರಲ್ಲ..
ನಿಮ್ದು ಒಂದೂವರೆ ಅಂದ್ರಾ.. ಅಂದರೆ ಒಂದ್ ಸರ ಇನ್ನು ನಾ ಒಂದೂವರೆನ ಕಡಿಮೆ ಆಯ್ತು ಅನ್ಕೊಂಡೆ.. ಅಂದ್ರೆ ನಿಮ್ದೇ ಹೆಚ್ಚಗ ಆಯ್ತವಲ್ಲ. ಐವತ್ತು ರೂಪಾಯಿ.. ಹಲೋ..
ಪಟ್ನ ಮಾಡಡು. ಹಾ ಹಾ ಕೇಳ್ತ..
ಹ್ಮ್ ಅಂದ್ರೆ ನಮ್ ಕಾಲೇಜ್ಗೆ ನಿಮ್ಗ ಐವತ್ತು ರೂಪಾಯಿ ಹೆಚ್ಚಿಗ ಆಯ್ತು..
ಹಾ
ಅಂದ್ರೆ ಮತ್ತೆ ಬಟ್ಟೆ ಎಲ್ಲಾ ನೀವೇ ತಗೋಬೇಕ
ಹಾ ನಾವೇ ತಗೋಬೇಕು ಅಂದ್ರೆ ಸ ಅಲ್ಲೇ ನಮ್ಮ್ ಸಂಸ್ಥೆಯಿಂದ ಬರುತ್ತೆ ನಾವು ಎನ್.. ಸೈಜ್ ಅದೆಲ್ಲ ಕೊಡ್ಬೇಕು
ನೀವೇ ಕೊಡ್ಬೇಕ ಸೈಜ್ ಅ..
ಹ ಅವ್ರೇ ಹೊಲಸ್ಕೊಂಡು ಅವ್ರೇ ಎಲ್ಲಾ ರೆಡಿ ಮಾಡ್ಕೊಂಡ್ ತಗ್ಂಬರ್ತಾರ..
ಅಂದ್ರೆ ನಿಮ ನೀವೇನುೂ ಹೋಗೋದಿಲ್ಲ ಸೈಜ್ ಕೊಟರೆ ಆಯ್ತು.. ಎಷ್ಟ ರೊಕ್ಕ..
ಹದಿನೆಂಟುನೂರು..
ಓ ಕಾಲೇಜ್ ಬಟ್ಟೆಗೆ ಹದಿನೆಂಟುನೂರಾ.. ಅಂದ್ರೆ ಎಷ್ಟು ಡ್ರೆಸ್ ಇರ್ತವೆ ಒಂದೇ ಡ್ರೆಸ್ಸಾ.. ಅಂದ್ರೆ ಎಸ್ ಎ ಎಂ ಇರ್ತಾವ ಬೇರೆ ಬೇರೆ ಇರ್ತಾವ.
ಈ ಡ್ರೆಸ್ ಒಂದೇ ಸೇಮ್ ಇರ್ತವೆ.
ಸೇಮೆ ಎರಡು ಜೋಡಿವರ್ಲ್ ಕೊಡ್ತಾರೆ..
ಹ್ಮ್
ಅಂದ್ರೆ ಒಂದಿನ ಒಂದು ಒಂದಿನ ಒಂದ್ ಈ ತರ ಹಾಕೊಳಕ್ಕ. ಈಗ ಒಂದೇ ಡ್ರೆಸ್ ಆದರೆ ಎಲ್ಲಿ ಅಂತ ಹೇಳಿ..
ಹಾ ಮೂರು ವರ್ಷ ಅಲ್ವಾಮತ್ತೆ?
ಮೂರು ವರ್ಷ ಎರಡು ಜತೆ ಡ್ರೆಸ್ಳಗೆ ಮುಗಿಸ್ತಿರ. ಹ್ಮ್ ಮ ಕಾಲೇಜಲ್ಲಿ ಅಂತಾರೆ ಫ್ರೆಂಡ್ಸ್ ಎಲ್ಲ..
ಫ್ರೆಂಡ್ಸ್ ಎಲ್ಲ ಮಿಸ್ ಮಾಡ್ಕೊತಾ ಇದ್ದಾರೆ..
ಹ್ಮ್..
ಬಾ ಬಾ ಎಲ್ಲಿಗಾದ್ರೂ ಟ್ರಿಪ್ ಹೋಗೋಣ ಬಾ..
ಹ್ಮ್
ಪ್ಲಾನ್ ಹಾಕಿದೀವಿ ಮೈಸೂರು
ಅಂದ್ರೆ ನೀವೇ ಹೋಗ್ತಿಲ್ಲ ಫ್ರೆಂಡ್ಸ್ ಎಲ್ಲಾ ಕರ್ತಿದಿದ್ದಾರೆ..
ಹಾ.
ಹ್ಮ್ ಹೋಗ್ಬೇಕಲ್ಲ.
ಹೋಗ್ಬೇಕು ವಾತಾವರಣ ನೋಡಿದ್ರೆ.
ಹೌದಪ್ಪಾ ಇವಾಗೆಲ್ಲಾ ಆಯ್ತು ಇನ್ನು ಚಳಿ ಸ್ಟಾರ್ಟ್ ಆಗತ್ತಾ ಚಳಿಗಲ್ಲ ಬರುತ್ತಾ ಡಿಸೆಂಬರ್ ಅಲ್ಲಿ ಹೋಗ್ಬೇಕು ಟ್ರಿಪ್ಪು..
ಹಾ..
ಅದೇ ಟೈಮಲ್ಲೇ ಚೆನ್ನಾಗಿರುತ್ತೆ..
ಹ್ಮ್ ಇವಾಗೆಲ್ಲ ಫ್ರೀ ಬಸ್ ಇದ್ದಾವಲ್ಲ
ಹೌದೌದು
ಹ ಹೇಗೆ ಹೋಗೋಣ ಬನ್ನಿ ಬನ್ನಿ ಅಂತ ಕರಿತಾ ಇದ್ದಾರೆ
ಹ್ಮ್
ಹೋಗ್ಬೇಕು
ಹೋಗ್ಬೇರ ಅಂದ್ರೆ ಯಾವ ಕಡೆ ಹೋಗ್ಬೇಕು
ಮೈಸೂರು
ಅಂದ್ರೆ ಇವಾಗ ಮೈಸೂರು ದಸರಾಕ್ಕೆ ಹೋಗ್ತೀರಾ
ಮತ್ತೆ ಚಾಮುಂಡಿ ಬೆಟ್ಟ
ಹಾ
ಹಾ ಇವೆಲ್ಲಾ ನೋಡ್ಕೊ್ ಬರೋಣ ಅಷ್ಟ ಮೈಸೂರಿಗಾದ್ರೂ ಹೋಗೋಣ ಬನ್ನಿ
ಅಂದ್ರೆ ಜೂ ಎಲ್ಲ ನೋಡಿದೀರಾ ಮೈಸೂರಲ್ಲಿ
ಹಾ ಇಲ್ಲ
ಅಲ್ಲಿಗೆ ಹೋಗ್ಬೇಕು ಇವಾಗ
ಹ ಹ
ಅಂದ್ರೆ ಹೋದ್ರೆ ಅದು ಜೂ ಅಂತೂ ಮಿಸ್ ಮಾಡ್ಕೊೊಳ್ಳೇಬೇಡಿ
ಹ್ಮ್ ಯಾಕೆ
ಪ್ರಾಣಿ ಸಂಗ್ರಹಾಲಯ ಚೆನ್ನಾಗಿರುತ್ತೆ ಅಲ್ಲಿ ಎಲ್ಲ ತಥರ ಪ್ರಾಣಿ ಪಕ್ಷಿ ಇರ್ತವೆ
ಹ ನೀವು ನೋಡಿದ್ದೀರಾ
ನೋಡಿದೆೇವೆ ಮೈಸೂರ್ಗೆ ಹೋಗಿದ್ವಿ ಎಷ್ಟು ಚೆನ್ನಾಗಿರುತ್ತಾ ಗೊತ್ತಾ ಜೂ ಎಲ್ಲ
ಹ್ಮ ನಾವಂದ್ರೆ ಬೇರೆ ಕಡೆ ಹೋಗಿದ್ವಿ
ಹೌದು ಅಲ್ಲಿ ಮೈಸೂರಲ್ಲಿ ಪ್ರಾಣಿ ಸಂಗ್ರಹಾಲಯ ಮಸ್ತ್ ಇರುತ್ತೆ ಹೈದ್ರಾಬಾದಲ್ಲೂ ಇದೆಜು
ಹಾ
ಅಂದ್ರೆ ಇದು ಮೈಸೂರ್ ಜಝು ಅಂತ ಹೇಳಿ ಮೈಸೂರ್ದೇ ಫೇಮಸ್ ಅಲ್ಲ
ಹ್ಮ್
ಮೈಸೂರಲ್ಲಿ ಚೆನ್ನಾಗಿದೆ ಜೂ ಅಂತೂ ನೋಡೋಕ್ಕೆ ಎರಡ್ ಕಡನ ಸಾಲಂಗಗೆಿಲ್ಲ ಹೌದೌದು ಅಂದ್ರೆ ಸಿಮ ಹುಲಿ ನಾವೆಲ್ಲಾ ಟಿವಿಯಲ್ಲಿ ನೋಡಿರ್ತಿೀವಿ
ಹಾ
ಫೋನಲ್ಲಿ ನೋಡಿರ್ತೇವೆ ರಿಯಲ್ ಆಗಿ ನೋಡಿದ್ರೆ ಅಂತೂ ಇನ್ನುೂ ಸಖತ್ತಾಗಿರುತ್ತೆ ಆ ಟೈಮ್
ಹ್ಮ್ ನಾವ ಒಂದ್ರಿ ಇಲ್ಲಿ ಆಂಜನಾದ್ರ ಬೆಟಕ್ ಹೋಗಿದ್ವಾ
ಅಂಜೇನಾದ್ರಿ ಹಾ
ಹಾ ಅಲ್ಲಿ ಹೋಗಿದ್ವಲ್ಲಾ ಅದು ಮುಸ್ಕೊಂಡು ಮತ್ತ ಇಲ್ಲಿ ಕರಡಿ ಮಂದಿರ ಅಂತ ಇತ್ತ ಅಲ್ಲಿ ಹೋಗಿದ್ವಿ ನಾವು ಅಲ ಚೆನ್ನಾಗಿದೆ ಅಜು
ಹೌದಾ ಹೌದು ಕೇಳಿದ್ದೀವಿ ನಮ್ ಫ್ರೆಂಡ ಇದಳು ಒಬ್ಳು ಪಿುಸಿಯಲ್ಲಿ ಬಳ್ಳಾರಿಂದ ಬರ್ತಿದಳು
ಹಾ
ಆ ಹಳಿಗೆ ಬಳ್ಳಾರಿಯಿಂದ ಅಲ್ಲಿ ಸಮೀಪ ಆಗತ್ತು
ಹಾ ಹೌದು ಆತ್ರ ಆಗತ್ತೆ
ಹ ಆತ್ರ ಆಗುತ್ತಲ್ಲ ಅವಳು ಹೇಳ್ತಿದ್ಳು ಎಲ್ಲಾ
ಹಾ
ಅಂಜಾನ
ಅಂದ್ರೆ ಏನ್ ಗೊತ್ತಾ ಅಲ್ಲ ಎಲ್ಲ ಎಲ್ಲಾ ಇದಾರೆ ಎಲ್ಲ ಸಿಂಹ ಹುಲಿ ಮೊಸಳೆ ಆನೆ ಜಿಂಕೆ ಅಂದ್ರೆ ಅವ ಎಲ್ಲ ಫ್ರೀ
ಅಂದ್ರೆ ಅದಕ್ ಜೂ ಇಲ್ಲ ಕಾಡಲ್ಲಿ ಫ್ರೀ ಆಗೇ ಇದ್ದಾವೆ
ಫ್ರೀ ಆಗಿದ್ದಾವೆ ನಾವು ಬಸ್ ಬಸ್ ನೋಡಿದೀರ ಅಲ್ವಾ ಜೂ ಒಳಗ ಹೋಗ ಬಸ್ ಅಂತದ್ರೊಳಗೆ ಹೋಗ್ತ್ವಿ
ಎಲ್ಲ ರೋಡಿಗ ಆಗೆ ಓಡಾಡ್ತಿರ್ತೇವೆ ನೀವು ಇಷ್ಟೇ ಬಸ್ಸಲ್ಲಿ ಇರ್ತೀರಾ
ಹ್ಮ
ಅವು ಏನು ಮಾಡಲ್ವಾ ಅಂದ್ರೆ ಫ್ರೀ ಆಗಿರ್ತಾವಲ್ಲ
ಹ ಫ್ರೀ ಆಗಿರ್ತವ ನಮ್ಮ ಹತ್ರನೆೇ ಬಂದಿರ್ತಾವ
ಅವು ಏನು ಮಾಡಂಗಲ್ವಾ
ಹ ಹಾ ಏನು ಮಾಡಲ್ಲ
ಅದು ಹೆಂಗೆ ಒಂದೊಂದ್ಸರಿ ಈ ತರ ಸಪಾರಿಯ ಹೋಗ್ತಾರಲ್ಲ
ಹಾ ಅದೇತರ
ಅದೇ ತರಾನ ಅಂದ್ರೆ ಸಫಾರಿ ಹೋದ ನಮ್ ಜೊತೆ ಅವ್ರು ಬರ್ತಾರೆ ಕಾಡಲ್ಲಿ ಇರೋರು
ಹ ಕಡಲಿ ಅಂದ್ರೆ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರಲ್ಲ ಅವ ಕೆಲ ಪ್ರಾಣಿಗಳಿಗೆ
ಹಾ ಹೌದೌದು ಅಂದ್ರೆ ನೀವೆ ಅಲ್ಲ ಯಾವ್ಯಾವ ಪ್ರಾಣಿ ಪಕ್ಷಿಗಳು ಹೊಡಿದ್ರ ಅಲ್ಲೇ
ಆ ಫಸ್ಟ್ ಸಿಂಹಾ ನೋಡವಿ ಆಮೇ ಹುಲಿ ನೋಡಿದವಿ
ಅದು ಸಿಂಹ ಹುಲಿ ಎಲ್ಲಾ ಈ ಈ ತರ ರೋಡಿಗೆಲ್ಲಾ ಓಡಾಡ್ತಿದ್ವಾ
ಹ ಅವ್ನೇ ರೋಡಿ ಗಡ್ಡಾಡ್ತಿದ್ದು ನಾವು ಬಸ್ನಗಿದ್ವಿ
ಚಿ ಚಾ ಅಂದ್ರೆ ಮೈಸೂರಲ್ಲಿ ಆ ತರ ಇಲ್ಲ ಅವೆಲ್ಲ ಕೂಡಿ ಹಾಕಿದಿದ್ದಾರೆ ಅಂದ್ರೆ ಒಂದ್ ಸೇಪ್ ಒಟ್ಟಿ ಜಾಗ ಇದೆ ಅದಕ್ಕೆ ಹ ಅದಕ್ಕೆಲ್ಲಲ್ಲಿ ಅವರು ಮಾಂಸ ಅದೆಲ್ಲ ಟೈಮ್ ಟೈಮ್ ಸರಿಯಾಗಿ ತಂದು ಹಾಕ್ತಾರೆ ಹಮ್
ಹಾ ಹಾ
ಮತ್ತೇನೇ ನೋಡಿದರಾ
ಮತ್ತೆ ನವಿಲು ನವಿಲು ಬಾತುಕೋಳಿ
ಹ್ಮ್
ಮೊಸಳೆ ನೀರಾನೆೆ
ಹ್ಮ್
ಹ್ಮ್ ನೀವೆಲ್ಲಾ ನೋಡಿದೀವಿ ಪ್ರ ಪ್ರಾಣಿಗಳು ಆಲ್ಮೋಸ್ಟ್ ಎಲ್ಲಾ ನೋಡಿದಿವವಿ ಹ್ಮ ಹಾ
ಅಂದ್ರೆ ಈಜು ಈ ಕರಡಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಹಮ್
ಹಾ
ಆಂಜನಯ ಆದ್ರಿ ಹೇಗಿದೆ ನೋಡೋಕ ಆಂಜನೇಯ
ಹಾ ಅದು ಸಕ್ಕತ್ತಾಗಿದೆ.
ಯಾವಾಗ ಹೋಗಿದ್ರೆ
ಪಿ ಯು ಸಿ ಇದ್ದಾಗ ಹೋಗಿದ್ವಿ ನಮ್ಮ ಅಕ್ಕ ಜೊತೆ
ಪಿವಿಸಿ ಇದ್ದಾಗ
ಹ್ಮ್ ಅಂದ್ರೆ ಬೆಳಿಗ್ಗೆ ಹೋಗಿದ್ದ್ವಿ ಶನಿವಾರಲ್ಲ ಆಂಜನೇಯ ಆಂಜನೇಯನ ವಾರಲ್ಲಾ ಹಂಗಾಗಿ ತುಂಬಾ ರಶ್ ಇರುತ್ತಲ್ ಬೆಳಿಗ್ಗೆ ನಾಲ್ಕು ಗಂಟೆ ಹೋಗಿದ್ವಿ.
ನಾಲ್ಕು ಗಂಟೆ ಅಂದ್ರೆ ಏನು ಕಾರ್ ತಗೊಂಡೋಗಿದ್ರಾ?
ಹ ಹ ಕಾರ್ ತಗೊಂಡ ಹೋಗಿದ್ವಿ.
ಹ್ಮ್ ಅಲ್ಲೆಲ್ಲಾ ಕೋತಿ ಬಾಳ ಇರ್ತಾವಂತೆ
ಹೌದು ಹಿಂಗೆ ಕೈ ಕೈಯಂದ ಏನಾದ್ರೂ ಜ್ಯೂಸ್ ಬನನ ತಿಂತಾ ಇದದೆ ಅಂದ್ರೆ ಹಿಂಗೆ ಕಸ್ಕೊಂಡ್ ಹೋಗ್ತಾವ
ಅ ಏನು ಮಾಡಂಗಿಲ್ವಾ?
ಅಯ್ಯೋ ನಮ್ಮ ಮಕ್ಕನ್ ಮಗನಗ ಕಡದ್ ಬಿಟ್ಟಿದೆೆ
ಹೂವು ಕೋತಿೆಲ್ಲ ಚೂರು ಬಿಟ್ಟಿದೆ
ಹಾ ಕಡ್ದಿದೆೆ
ಕದಿದೆ
ಹಾ ಜ್ಯೂಸ್ ಕುಡ್ತಾ ಇದ ಇವ
ಹಾ ಅಂದ್ರೆ ಕೋತಿ ಜಾಸ್ತಿ ಈ ತರ ಉಗುರಿಂದ ಚೂರ್ತಾವಂತಲ್ಲ ಅಂದ್ರೆ ಹಾ
ಹಂಗಾಗಿ ಎದ್ ಕಡ್ದ್ ಬಿಟ್ಟೀವಿ
ಏನು ಆಗಿಲ್ವಾ ನಿಮ ಪಾಪುಗೆ
ಹಾ ಎಲ್ಲಾ ಆಗಿತ್ತು ಟಿ ಟಿ ಇಂಜೆಕ್ಷನ್ ಮಾಡ್ಸಿದ್ರು
ಇವಾಗೆಲ್ಲಾ ಆರಾಮ್ ಇದ
ಹಾ ಇವಾಗ ಆರಾಮ್ದಾನೆ
ಹ್ಮ್